ಮಾಡಕ ಕೆಲಸ ಆದೇ ಇಲ್ರಿ
ನಗಾದ್ರೆ ನಿಮ್ಗೆು ನೀ
ಹ
ಇಲ್ಲ ಏನ ನಿನ್ ನೂರ ಎಂಬತ್ತು ನಿಮಿಷ ಆಯ ಪ ಪೂರ ಬರೋಾರ ಒಲ್ಲದ
ಅದ್ ಬಿಡ್ರಿ ಅಲ್ಲ ನೀವು್ ಮಾಡಕ್ ಕೆಲ್ಸ ಅದ ಇಲ್ಲಂದೇ
ನಿರ್ಲಸ್ರ ಕಚಿಯೂ ಮತ್ತೆ
ಅಲ್ರರಿ ಒಬ್ಬ ಮಲ್ಕೊಂಡಿರೋ ಒಬ್ಬ ತಮ್ಮಯ್ಯ ಗೌಡನಿಗೆ ಫೋನ್ ಕಾಲ್ ಮಾಡಿ ಈ ತರ ತೊಂದ್ರರೆ ಕೊಡ್ತೀರಲ್ಲಾ ನೀವು ಜೀವನದಲ್ಲಿ ಉದ್ಧಾರ ಆ ಚ ಚಿರ ಹೇಳಿ
ಹ್ಮ್
ಹಾ
ಮಕ್ಕಇಲ್ಲೇ ಏನ ಮಾಡತ್ ಮಕ್ಕಂದ ಅಲ್ಲೇ ಹೇಳ ನಿನ್
ಅಲ್ರರಿ ನಾವು ಮುಂಜಾನಸನ್ ಸಾಯಂಕಾಲ ಒ ನಾವ ಏನೇ ಮಾಡ್ಲಿ ಆರಾಮ್ ಊಟ ಮಾಡಿ ಮಲ್ಕೊಂಡಿರೋರಿಗೆ ಫೋನ್ ಹಚ್ಚಿ ಫೋನ್ ಕಾಲ್ ಮಾಡಿ ಈ ತರ ತೊಂದ್ರ ಕೊಡ್ತೀರಲ್ಲ ನೀವು ಜೂನ್ದಾರಲ್ಲಿ ಉದ್ಧಾರ ಹಾಕ್ತೀರಾ ನೀವು
ನಾ ಹಫತಿ ಉಪ್ಪ
ಏನಾಗ್ತೀರಾ ನೀವ್ ಹಾಳಾಗ ಹೋಗ್ತೀರಾ ನೀವೆಲ್ಲ
ಹ್ಮ್ ನೀವ ಹದರ ನಾವ ನಾಳಾಗ
ನಪ್ಪ ಹೇಳಿ ಫೋನ್ ಅದಕ್ ಫೋನ್ ಹಚ್ಚ ಏನು ರೀಸನ್
ಈಾಳ ಕೊಣ ತಚ್ಚಿದಪ್ಪಾ
ಅಲ್ಲ ಮಲ್ಕೊಂಡಿರೋರಿಗೆ ಫೋನ್ ಹಚ್ಚಿ ಏನ್ ಮಾಡ್ತಾ ಇದ್ದೀರಿ ಅಂತರಲ್ಲ ನಿಮ್ ಬುದ್ದಿದೇನಾ
ಮಡ ಮತ್ ಮಂತ್ರ ಏನು ಹೋಗ್ರ
ಯಾವ ಮಂತ್ರಾಲಯ ಹೋಗ್ತೀರಾ ಎಲ್ಲಾ ನಮ್ ಮರ್ಯದ ತೆಗೆದ್ ಬಿಟ್ಟಿರಾ ಎಲ್ಲರಿಗ ಹೇಳಿ
ಮರ್ಯದ ಆದದಲ್ಲಿ ಎ್ದ
ಹ ಎಲ್ಲ ಮತ್ತೆ
ಇನ್ನಾದ ಗೊತ್ತವಲ್ಲ
ಹ
ಏನಾದ ಅದೇ ಗೊತ್ತಾಗದು ಆದಲ್ಡ ಅಲ್ಲ ನೋಡ ಮುಂದ ಅ ಮೆಸ ಮಾಡಲ್ಲ ಅಂತಿದೀವಿ ಮೆ ಮಷ ಮಾಡ್ತರಿ ಮತ್ತೆ
ಅವರಾಗಿ ನಿನ್ನೆ ಮೆಸೇಜ್ ಹಾಕಿದ್ ಅದು ಅಪ್ಪ ನಮ್ ತಂಗಿ ಹಾಕಿರೋದು ನಮ್ಮ ತಂಗಿ ಅಂದ್ರೆ ಜ ಗ್ ಜೋಳ ಕೂಡ ತಂಗಿ ಹಾಕಿರದು
ಹ್ಮ ತಗೆ ಏನ ಅಂದಪ್ಪಾ
ನಮ್ ತಂಗಿ ಏನಂದ್ರ ಗೊತ್ತಾ ಅವ್ರ ಜೊತೆ ಮಾತಾಡಲ್ಲ ಮತ್ತೆ ಅವ್ರ ಜೊತೆ ಮಾತಾಡಲ್ಲ ಅಂದ್ರೆ ಅವ್ರ ದೇವ್ರಿಗೆ ಕರ್ಕೊಂಡ್ ಹೋಗ್ತೀರಾ ನೀವು ಅವ್ರ್ರ ಜೊತೆ ಯಾಕ ಕೇಳ್ತೀರಾ ನೀ ನೀವ್ ಮಾತಾಡ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಎಲ್ಲರಿಗ ಯಾಕೆ ಸ್ಪ್ರೆಡ್ ಮಾಡ್ತೀರಾ ಹ ಹಾಗಿ ಎಲ್ಲರಿಗ ಗೊತ್ತಾಗಿರೋದು ದು ಹಂಗೆ ಹಿಂಗ ಅಂತ ಮುಕ್ಕು ಪಯ್ಯಂಗ ಹೋಗಿದ್ರು ನನ್ಗೆ ಗೊತ್ತಾ
ಹ ನಿಮ ತಂಗಿ ಸ್ವಪ ಪೂರ್ ಎಟ ಬಾಳ ಬಿಡಪ ಪೂರ ಎಂತ ಪರಿ ಅವ್ರ ಯಾರ್ ಕೇಳಾರ ಅಂತೇಳ ನಾ ಮಮ ಒಬ್ಬ್ರ ಕೇಳೋದ ಪೂರ್ ಅವ್ರಿಗೆ ಅವ್ರಗ ಯಾರ ಕೇಳಾರ ಅದ ಕೇಳೋ ಬೇ
ಎಲ್ಲರಿಗ ಫೋನ್ ಹಚ್ಚಿ ಫೋನ್ ಹಚ್ಚಿ ಕೇಳಾರಂತಪ್ಪ ನಿಮ್ಮ ನಿಮ್ಮ ನಿಮ್ಮ ಮಂತವರು
ಅಲ್ಲಲ್ಲಿೇ ಅಲ್ಲಾ ನಿಯಮ ಇ ನ ಕೇಳಂತ ಅಂದ್ರೆ ಈಗ ಕೇಳಸ ಬ ಬಿಡ ನೀನ್ ಕೇಳ ಅಂತೆಂತಲ್ಲ ಮತ್ತೆ ಅದ ಯಾರ್ ಹೇಳ್ರಿ ಅಂತ ಕೇಳ್ತಾರ ಮತ್ತೆ ಮಮ ಯ ಯಾರ್ ಏನ ಅಂತ ಹೇಳ ಹ
ಇದ್ ಇಲ್ಲೇ ನೀನು ಮಾಡ್ತಕ್ ಮಾಡ್ತಿ ಈ ತರ ಎಲ್ಲಾ ಕೆಲ್ಸದ ಎಡವಟ್ ಕೆಲಸ ಮಾಡ್ತೀಯ ಮತ್ತೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ನಾನೇ ಕೇಳ್ತೇ
ಅಲ್ಲಗೆ ನಾನೇನು ಮೂವರು ಆದ್ರ ಆಯತ ಅಂತ ನಾನು ಹೇಳಿದ್ದೆ
ಮತ್ತತ್ ಆತರ ಹೇಳ್ಬೇಕಿಲ್ಲ ಅವ್ರ ಇದ್ರೆ ಎಲ್ಲರಿ ಫೋನ್ ಹಚ್ಚಿ
ಏ ಕೇಳ ಆಕಿ ಮಮತಲ್ ಗೊತ್ತಾನ ನಿಮ ತಂಗಿಯ ರಮ್ಮಗ ಯ ಅಲ್ಲ ಹೇಳಿದ್ರಮ್ಮ ಕಳಸರ್ ಅ ಅಂತ ಅನ್ಕೋ ಬಡ ಅವ್ರು ಬರದಲ್ಲ ಸು್ ಬ್ಯಾಡ ಬಿಡು ಬ್ಯಾಡ ಬಿು ಅಂತಂದೆ ಇಲ್ಲ ನಾ ಕೇಳಿದ್ ಕೇಳಳ್ನ ಅಂತಲ್ಲ ಮತ್ತೆ ನಾ ಏನ ಅಂತ ಹೇಳ
ಹ ಅರುಣ ಕುಮಾರ್ ಫನ್ ಅತಾನ
ಆ
ಅರುಣ್ ಅರುಣ್ ಕುಮಾರ್ ಫೋನ್ ಅಸ್ವನೆಂದೆ
ಯಾರಿ
ನನಗೆ
ಇಂದ್ರಡು ಮಾತಾಡು
ಓಕೆ ಓಕೆ ನಾ ಇನ್ನ ಮಾತಾಡ್ತೀನಿ ಅದೇ ಈ ತರ ಎಲ್ಲ ಸ್ಪ್ರೆಡ್ ಮಾಡಿ ನನ್ ಮರ್ಯಾದೆಲ್ಲ ತೆಗೆಗ್ಬಿಟ್ಟಿರಿ ನೀವು
ಹ್ಮ್
ಹ್ಮ್
ಅ ನನ್ ಬಗ್ಗೆ ಏನ ಅಂದ್ರೆ ಏನ್ ಮತನ್ ತಂಗಿ
ಅವ್ರೇನಂತಾರೆ ನಾನೇ ರಿಪ್ಲೈ ಮಾಡ್ಲಿಲ್ಲ ಬಾಳ ಸರಿ ಸರಿ ಅಂತ ಹೆಪ್ ಅದೆ
ಅಲ್ಲ ಕೇಳ್ತೀನಿ ಬಿಡು ಅಂತ ಮತ್ತೆ ಮತ್ತೆ ಕೇಳ್ ಬಿಡು ಮತ್ ಅದೆಲ್ಲ ಕೇಳ್ತ ಮತ್ ನಾ ಏನಂತ ಹೇಳಲೀ ಹೇಳ್
ಅಲ್ಲಾ ನಮ್ಗೆ ಹಂಗೆ ಬಂತು ನೀವುಜನ್ ಬಟ್ ನೀನು
ಹೆಂಗೇಂತ ಹೋಗ ಬಾಯಾಗ ಹೇಳ ಹೇಳಂತ ನಾಟ್ಕ ಅವ್ಳದು ಆಂಟಿಗೋ ಬುಡ್ತಾಳೆ ಆಂಟಿಕೊ ಬುಡ್ತಳೆ ಅಂದೆ ಆಕ್
ಹೌದಪ್ಪಾ ನನ್ ಮಟ್ಟ ಅಕಡೆ ಈ ಕಡೆ ಸೆರ್ ನನ್ ಮರ್ಯದ್ ತೆಗೀತಾಯಿದಿಯ ನೀನು ಅಷ್ಟೆ
ಮರ್ಯಾದೆ
ಆ
ಎತ್ತಿದ್ ನೀನೆ ಅಲ್ ನಾನ್ ಯಾಕ್ ಹೇಳು
ಏನ್ ಏತಿರೋದು ನಾನು
ಮತ್ತೆ ಯಲ್ಲ ಎತ್ತಿದೆ ನೀನು
ಅಯ್ಯಪ್ಪ ನಾ ಎಲ್ಲಾರೂಮ್ ಅಂತ ಹೇಳೇ ಇಲ್ಲೊ ಮರಯಾ
ಆಯ್ತಾ ಮೂರ್ ವಾರ ಆಯ್ತ್ ಮತ್ ಹೆಂಗ್
ಏನಪ್ಪಾ ಬೇಡ ಇನ್ನೇನ್ ನಿವ್ ಹೋಗಿ ಬರ್ರಿ
ಹಾ
ನಾ ಯಾಕ್ ಬರ್ಲಿ ಹೋಗ್ಬರ್ರಿ ನೀನು ನಿಮ್ಮ ಅಕ್ಕ ಹೋಗಿ ಬರ್ರಿ
ನಿಮ್ ಊರಗೆ ಏನ್ ಮಾಡ್ತೇನಿ
ರಾತ್ ಬುಡೋ ಮತ್
ತಿರುಪತಿ ಹೋಗ್ ನಡಿ ಸುಮ್ನೆ ಯಾಕ್
ರಾಕ್ಕೆಲ್ಲಪ್ಪಾ ನಿ ತಿರುಪತಿ ಅಂತಿ ರಾಕ್ಕೆಲ್ಲ ಏನ್ ತಿರುಪತಿ ತಿರುಪತಿ ಅಂತ್ ಕುಂತಿದ್ದಿ
ಯಂಕ ದೋಸರು ಕಟ್ಟಿಬಟ್ಟೀನ್ ಲೆ ನಾನು
ನಡೀತಪ್ಪಾ ನೀ ಯಾವ್ದನ್ ಕೆಲಸ ಮಾಡಕ್ ಕುಂತಿದ ರೊಕ್ಕ ಏನಾದಾರ ಮಾಡ್ತದ ನಾವ್ ಇರ್ಲಾರ ಏನ್ ಮಾಡ್ಬೇಕು ಹೇಳು ಹಡನೇಳು ರೂಪಾಯಿ ಬಿದ್ದು ಹಾಕ್ಸಂದ್ರ ಆಕ್ಸ ಕವಲ್ದು ಪೂರ್
ಎ ಉಳ್ಳಾತಾಯ ದುಡ್ದಿರೋ ರೊಕ್ಕ ಕೊಟ್ಟೆ ಕೊಡ್ತನ್ ದೇವ್ರು ಕಷ್ಟ ಪಟ್ ದುಡ್ದಿಯಾ ನೀನು ಕೊಟ್ಟೆ ಕೊಡ್ತಾನೆ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಅದು ಓನರ್ ಪೆ ಹಾಕಿದೀನಿ ನಾನು ಆಲ್ರೆಡಿ ಅವರು ಓನರ್ರು ಸ್ವಲ್ಪ ಏನು ಅವ್ರು ಬೇರೆ ವರ್ಕ್. ಕಲ್ದಾರಂತೆ ಫುಲ್ ಬಿಸ ಇದಾರಂತೆ ಮಾಡ್ತಾರೆ
ಹಾಕ್ಬಾರದು ಯಾಕ್ಂದ ನಂದ್
ಎಲ್ಲಾರ್ದು ಅವ್ರ್ದ ಬೇರೆ ಬೇರೆ ರಾಜ್ಯದವ್ರ ಅವರು ಅವ್ರರು ಬಿಹಾರಿಂದ ದುಡಿಯ. ಬಂದಾರ ಅವ್ರಗೆಲ್ಲ ಹಾಗ್ದಾರ ನೀನ್ ಇಲ್ಲೆ ನಮ್ ಯದ್ಗಿರಿನಾಗ ಈ ತರ ಮಾತಾಡಿದಂಗ ನಿನಿಂದು ಹಾಕ್ತಾರೆ ಎಲ್ಲಿಗ್ ಹೋಗಲ್ಲ
ನಾನ್ ಬಡವಿಯಿದ್ದೆಪ್ಪ
ಹೋಗಿ ಡಾಕ್ಟ್ರಲ್ಲಿ ತೋರ್ಸ್ಕೋ ಸಾಹಿತ್ಯ ನೋಡ್ಲಿಕಂದ್ರೆ
ತೋರಿಸ್ಕೊಂಡು ಬಂದೇನಪ್ಪ ಎಲ್ಲಾ ದೋಸ್ತಾನು ಏನ್ ಮತ್ ಮಾತಾಡ್ಸಕ್ಕೆ ಬರಲ್ಲ ಏನಲ್ಲ
ಸತ್ ಮೇಲೆ ಕುಣಿಯಕ್ ಬರ್ತೀವಿ ನಾವು ಸೊಲ್ ಮಾತಾಡ್ಸಕ್ ಬರಲ್ಲ ಸೀದಾ ಮಣ್ಣ ಕಟ್ ಬರ್ತಿವಿ ಬಾಯಗ್ ಮಣ್ಣಾಕ್ ಹೋಯಿಬಿಡ್ತೀವಿ ಸೋತೆರಿ
ಬಾಯಿ ಮಣ್ಣಲ್ ಅಕ್ಕಿ ಹೇಳಾಕಕ್ ಬರವರು ನೀವು
ಹ ಹಾಕಲ್ಲಪ್ಪ ನೀನ್ ಬಾಯಿ ಮಣ್ಣೆ ಹಾಕಲ್ ನಾವು
ಹ್ಮ್
ತಗದಿದೆ ಬ್ರೂ ನಮ್ ಕ್ಲಾಸ್ ಮೇಟ್ ಜೊತೆ ನೀನು ಏನ್ ಮಾಡ್ತೀಯ ಹೇಳು
ನಿಂದ ಏನಾದೆ ಮರ್ಯದನ
ಒಂದ್ ಲೆವೆಲ್ ಅಂತ ಇತ್ತು ನಮ್ದು ಎಲ್ಲ ಕಳೆದುಬಿಟ್ಟೆ ಏನಿಲ್ಲ ಹ ನಮ್ ಜೊತೆ ಮಾತಾಡ್ಬೇಕಂದ್ರು ಅಜ್ಜಿತಿದ್ರು ಅಂಂತವ್ರ ಈಗ ನಮ್ ಪ್ರಶ್ನೆ ಮಾಡಂಗ ಮಾಡ್ಬಿಟ್ಟನಿ ಹ್ಮ
ಯಾಕ್ ಹೇಳಳ್ಬೇಕು ನೀನ್ ಯಾಕ ಹೇಳಕ್ಕೆ ಆಗಲ್ಲ ನಿನ್ನ ಕೈಯಲ್ಲಿ ನಿನ್ ಅಲ್ಲ ಹಚ್ಕೊಳ್ಳೋ ಅಂತ ನಿಮ್ ಕೇಳಳ್ಬೇಕ ನೀ ಮತ್
ಹ ನಿ ನಿನ್ನ ಹೆಸರು ನನ್ನ ಹೆಸರು ಇಬ್ಬರು ಹೇಳರಂತ ನೀವ ಇಬ್ರೇ ಕೇಳಿರಂತ ನೀ ಹೋಗಿ ಓಡಾಡಿ ಹೋಗಿ ನನ್ನೆ ಹೆಸರು ಹೇಳಿಬಿಟ್ಟಿಯ ಅವ್ರ್ ಮುಂದೆ ಹೋಗಿ ಏನಂತ
ಯ ಕೇಳ್ತಾರೆ ಯಾರ ಹೇಳಿದವರು ಕೇಳ್ತಾರೆ ಅಂತ ಕಂಪ್ರೆನ್ಸ್ ಹಾಕ್ಬ ಬಿಟ್ಟಿದ್ದೆ ತಡಿಬೇಕು ಅಂತ ಪರೀ ನೀನ್ ಪೂರ ನಾನ್ ನಾನ್ ಹೇಳ್ತಿದೆ ಮಾಮ ಮಾಮತ ಕೈಯಲ್ಲಿ ಹೇಳಿಸ್ತಿದ್ದೆ ಯಾರ್ ಕೇಳಾರವ ಅಂತ ಹೇಳಿಸಕಳಿಸ್ತಿದೆ ನಾನು
ಹ್ಮ್ ಇದೆ ಮಾಡ್ ಬಾರಿ ಅಲ್ಲಿ ನನ್ನ ಹೆಸರು ಹೇಳಿರ್ತಿ ನೀನು ನನ್ನ ಹೆಸರು ಹೇಳಿರ್ತಿ ನೀನ್
ಹ್ಮ್ ಅಲಲ್ಲೇ ನೀನು ಹೆಂಗ್ ನೋಡ್ ಮತ್ತೆ ಹಚ್ಚತ್ರ ಹಚ್ಚಿ ಬೆಂಕಿ ಹಾಕಿ ಸೇನ ಹಾಕಿಲಪ್ಪ ನಾವ್ನನ್
ಆಯ್ ಒಟ್ಟದ ಎಕಡೆ ಸತ್ ನನ್ ಕಡೆ ಬರಾಕೈತ ಮತ್ತೆ ಇದು
ನೀನು ಹೇಳಿದಲ್ಲ ನಾನ್ ಹೇಳೆಲೆನು ಕೇರಳಕೆ ಹೋಗನು ಅಂತ ನೀನೇ ಹೇಳಿದೆ ನಾನ್ ಅಕ್ಕಿ ಕೇಳಿಎಲ್ಲಾರ ಕೇಳಲನ್ ನಾನ್ ಏನ್ ಮಾಡ್ಲಿ ಹೇಳು ನಾ ನಾ ಏ ಮಾಡ್ ನಾ ಅಕ್ಕಿ ಕೇಳ ಎಲ್ಲ ಕೇಳ ನಾ ಏ ಮಾಡ್ಲ ನ ನಾ ಏನ್ ಮಾಡ್ಲ
ಇರೈತ
ಹ್ಮ್ ನಿನ್ನ ಕೈಯಲ್ಲಿ ಮಾತಾಡಕ್ಕಲ್ಲ ಬಿಡು ಹ್ಮ್ ಮಾತಾಡ ಮಾತಾಡಲ್ಲ
ಏ ಅವ್ರು ಬಾಯಕ್ ಬಾಯಕ್ ಕೊಡಕ್ ಆಗಲ್ಲಪ್ಪ ಹೆಂಗಾರಂತ ಗೊತ್ತಲ್ಲನ್ ಊರ್ ಜಗಳ ಗಂಟ
ಓಹೋ ಗಪ್ಪೆಯಿರಬೇಕು ಸುಮ್ನೆ ಸುಮ್ಮ್ನೆ ಪೋನ್ ಯಾಕೆ ಏತೋಕೆ ಹೋಗಬೇಕು ಹೋಗ್ ಕೇಳು ಮತ್ತೆ ಮಾತಾಡಲ್ಲ ಮತ್ತೆ ಯಾಕೆ ಏತೋಕೆ ಹೋಗಬೇಕು ಫೋನ್ ನೀನು
ಹೇ ಮಾತಡಿಲ್ಲ ಬಿಡು ಬರಿ ಮೆಸೇಜ್ ಹಾಕಿದ್ರು ಅಷ್ಟೇ
ಅಲ್ಲ ಮೆಸೇಜ್ ಅದ ಯಾಕೆ ರಿಪ್ಲೈ ಮಾಡಕ ಹೋಗ್ಬೇಕು ಹಾ ತಂಗಿ ತಂಗಿ ನಅಂತಾನಾನು ತಂಗಿ ಎಲ್ಲಿದ್ರೆ ನಾವು ಟೆಂತ್ರಕ ತಂಗಿನೇನವರು ಹೇಗಿಂತ ಆಗತ್ ಹತಂಗಿಯವ್ವ
ನಿಮ್ ಮತ್ ಕೇಳಿ ಕೇಳಿ ಎಲ್ಲಾ ನಮ್ಮ ಜೀವನನೇ ಏಕ್ ಯಕ್ಕುಂಟೋಯ್ತು ಯಕ್ಕುಂಟೋಯ್ತು ಅಂದ್ರೆ ಯಕ್ಕುಂಟೋಯ್ತು
ಇರ್ತಿದ್ದೆ ಅಂದ್ರೆ ಯಕ ಕಾಲೇಜ್ ಬಿಟ್ಟ
ನಮ್ಮ ನಾನು ಆರಾಮಾಗಿ ಒಂದ ಒಬ್ಬರ ಜೊತೆ ಆರಾಮಾಗಿ ಮಾತ್ ಕೇಳಿ ಎಲ್ಲ ಹಾಳಾಯ್ತು ಹ್ಮ್ ಆರಾಮ ಒಬ್ಬರು ಜೊತೆ ರಿಲೇಷನ್ಶಿಪ್ ಅಲ್ಲಿ ಇರ್ತಿದ್ದೆ ನಾನು
ಯಾರ್ ಜೊತೆ
ಹಾ
ಅವ್ರ ಜೊತೆ
ಏನು
ಅವ್ರ ಜೊತೆ ಇರ್ತಿದೇನಪ್ಪ ಅಂದೇ
ಯಾರ್ ಜೊತೆ ಒಬ್ಬರು ಜೊತೆ ಇರ್ತಿದ್ದೆ ನೀನ್ ಮಾತು ಕೇಳಿದಿದ್ರೆ ನಾನು ಒಂಟಿ ಪಿಚಾತಿ ತರ ಆಗ್ಬಿಟ್ಟೆ ಹ್ಮ್
ಯಾಕ್ ನಾವು ಇಲ್ಲ ಅಂದ್ಯಾ
ನೀವ್ ಇದ್ರನೆೇ ಇರ್ಲಾರಂಗ ನೆಡಿ ತಿರುಪತಿಗೆ ಹೋಗೋಣ ಬಾ ಅಂದ್ರೆ ಒಲ್ಲೆ ಅಂತೀಯಾ ನೋಡು ಮತ್ತೆ
ದ ಮಾತಾಡ್ತೆ
ನಿಮ್ಮ ಅಪ್ಪನ್ ಕೇಳಕ್ ಕೊಡಲ್ಲ ಅಂದಂದ್ರೆ ಅವಾಗ ಹೇಳ್ದಣ
ಬಾ ಗುರು ಹೋಗೋವರ ಖರ್ಚೆಲ್ಲ ನಾನ್ ನೋಡ್ಕೋತೀನಿ ಬರೇ ಅ ಊಟದ್ದೆಲ್ಲಾ ನೀನ್ ನೋಡ್ಕೋ ಸಾಕುಷ್ಟೆ.
ಹ್ಮ್ ನೋಡಪ ನೋಡಮ ಕ ಇವ ಬಂದ್ರ ಹದಿನೇಳಳ್ನೂರು ರೂಪಾಯಿ ಹೋಗಂತ.
ಹದ್ನೇಳನೂರು ರೂಪಾಯಿ ಎದಕ್ ಸಾಲುತ್ತೆ ಗುರಲ್ಲಿ ಒಂದು
ಅ ಊಟಕ ಊಟಕ ಶಕ ಮತ್ತೇನು.
ಹದಿನೇಳನ ರೂಪಿ ರೂಪಾಯ ಒಂದು ಒಪ್ಪತ್ತು ಸಾಲಲ್ಲ ಒಂದ್ ತೊಗೊಂಬ ಒಂದ ನಾಕೈದು ಸಾವಿರ ತಗೊಂಬ ಮುಲ್ಗೆ.
ಹ ಹ ಯಾಕ ತ ಬಳಸ ಸುಮನೆ ಯಕ ನ
ಅಲ್ಲಿ ಹೋಗಿ ಬಳಸ್ಕೋಬೇಕು ಮತ್ತೆ ಅಲ್ಲಿ ತಿರುಪತಿ ಹೋಗಿ ತಲಿ ಬೋಳಸ್ಕ. ಹಳಸ ಮತ್ತೆ ಸಮಾಚಾರ
ಮತ್ತೆ ಏನಲ್ಲ ನೋಡಪ
ಮಳೆ ಬೆಳೆ ಹೆಂಗಿದೆ ಊರ್ ಕಡೆ
ದದಾಗ ಆಯ್ಬಿಟ್ಟದ ಏನ್ ಮಾಡೋ ಮಳೆ ಬರಲ್ದೇನಲ್ಲ.
ನೋಡಿ ಏನ್ ಮಾಡ್ತೀರಾ ನೀವು ಸಹಕಾರ ಮಂದಿ ನೀವು ನೀವ್ ಹೆಂಗಿದೀರ ಅಂದ್ರೆ. ತುಂಬಿದ ಒಳೆಯಲ್ಲಿ ಹುಟ್ಟಾಕರ ನಾವು ಕಂಬಳ ಹಾರಸಿ ಮಳೆ ತರ್ಸೋರು
ಹ್ಮ್
ಹ್ಮ್ ಯಾರ ಕ ರೀಟ ನೀನ ಯ ಕಂಬಳಿ ಆಯಿಸಿ ಮಳಿ ತರಿಸ ಇತ. ಹೇ ಸರಿ ಇಡಿ
ಹ